ಏನ್ ಗೆಳ್ತಿ ಕರೆ ಮಾಡಿದ್ಯಾ
ಏನ್ ಗೆಳೆಯ ಏನ್ ಮಾಡ್ತಾ ಇದೀರಾ
ಗೆಳ್ತಿ ಸ್ವಲ್ಪ ಆರಾಮಿ ಇರ್ಲಿಲ್ಲ
ಏನಾಯ್ತೋ ಗಂಟ್ಲೆಲ್ಲ ಒಂದ್ತರ ಇದೆ ವಾಯ್ಸ ಎಲ್ಲ
ಅಂಗೇಯ ಮತ್ತೆ ವಾಯ್ಸ ಎಲ್ಲ ಗೆಳ್ತಿ ಸ್ವಲ್ಪ ಏನೋ ಫುಡ್ ಪಾಯ್ಸನ್ ಆಯ್ತಂಗ ಆ ಹ
ಹೌದಾ
ಸ್ವಲ್ಪ ಹುಷಾರಿರ್ಲಿಲ್ಲ ಲೂಸ್ ಮೋಷನ್ ವಾಮಿಟ್ ಎಲ್ಲಾ ಜಾಸ್ತಿ ಆಗೋಗಿತ್ತು ಗೆಳತಿ ಹಾಸ್ಪಿಟ್ಲ್ ಲ್ ದವಾಖಾನೆಗ್ ಬೇರೆ ಹೋಗಿದ್ದೆ
ಅದೇ ಅಂದ್ರು ಡಿ ಅದೇನು ಏ ಬ್ರೇಷನ್ ಏನೋ ಆ ಹ ಫುಡ್ ಪಾಯ್ಸನ್ ಆಗೈತೆ ಯಾಕು ಇದೇನು ಸ ಶಬ್ದ ಬರ್ತೈತಲ್ಲ ಗೆಳತಿ ನಿಂದು
ನಮ್ದು ಬರ್ತಾ ಇದದೆ ನಮ್ಮ ಕಡೆಯಿಂದಾನ ಬರ್ತಾ ಇದ್ದೆ ಇಲ್ಲಿ ಏನು ಕೆಲಸ ನಡತಾ ಇದೆ ಅನ್ಸುತ್ತೆ
ಕಣಿ ಅಂತಿ ಎಲ್ಲ ನಮ್ದು ಇದ್ನೇ ಚೇಜ್ ಮಾತಿ ಎಲ್ಲ ಹೇಳ್ತೀನಿ ನೀನು
ಎಲ್ಲ ಕಣೋ ಸುಮ್ನೆ ಅವಾಗ ಅವವಾಗ ತಮಾಷೆ ಮಾಡ್ತಾ ಇರ್ತ ನಿ ನೀ ನಂದ ಮೇಲೆ ನನಗೆ ಹಂಗೆ ಅಲ್ಲ
ನೀವು ಇಂದುೂ ಹುಟ್ಟಿಲ್ಲ ತಮಾಷೆ ಮಾಡದ್ ನೀನು
ಏ ಹೆಂಗ್ ಬಿಡಕ್ಗುತ್ತೆ ನ ಏನು ಡಿಗ್ರಿ ಲೈಫಿಗೆ ಬಂದ್ಮೇಲೆ ಜೀವನಕ್ಕೆ ಬಂದ್ಮೇಲೆ ನಿಮ್ಮ ಮಯ ಾಗುತ್ತಾ ನಿಮ ಮೊದ್ಲೆಲ್ಲ ಹೆಂಗ ಕಾಡ್ತಾ ಇದ್ದೆ ಅದೇ ತರನು ಕಾಡ್ತೀನಿ ಈಗ
ಹ್ಮ್ ಕಾಡ್ತಯ ಆದ್ರೆ ಏನ್ ಮಾಡದಪ್ಪಾ ನನ್ಗ ಸ್ಕೂಲ್ ಬಾಳ ಸ ಹೌದು ಸುಸ್ತ ಅಂತ ಅನ್ಸ್ತೈತೆ
ಎಲ್ಲ ಕಣು ಏನಂದರು
ಅದೇ ಎಳುದನಲ್ಲ ಅದೇ ಫುಡ್ ಪಾಯ್ಸನ್ ಆಗಿತ್ತು ಸ್ವಲ್ಪ ಲೂಸ್ ಮೋಷನ್ ವಾಮಿಟ ತಲೆ ಸುತ್ತು ಎಲ್ಲಾ ಆಗಿತ್ತು
ಹ್ಮ
ನಿನ್ಗೆ ಯಾರು ಹೇಳ್ದಾರ ನನ್ಗೆ ಆರೋಗ್ಯ ಸರಿ ಇಲ್ಲ ಅಂತ
ಇಲ್ಲ ಕಣ ನಿನ್ ವಾಯ್ಸಲ್ಲಿ ಗೊತ್ತಾಗ್ತಾ ಇದೆ ನಿನ್ ಧ್ವನಿನೇ ಚೇಂಜ್ ಆಗಿದೆಲ್ವಾ
ಹ್ಮ್ ಆಗೈತಿ ಎಲ್ರು ಹಿಂಗಗೆ ಎಂತವ್ರಪ್ಪಾ ನಮ್ಗೆಲಂದ್ರು ಏನೇ ನೀನ್ ವಯ್ಸಿಂದಾರ ಏನು ವಯಸ್ಸ ನಿಿಂದಾವೇ ನಿಂದು ಏನ್ ಸ್ವಲ್ಪ ಹ ದವಾಖಾನೆಗೆ ಹೋಗಿ ತೋರ್ಸ್ಕೋ ಈಗ ಸ್ವಲ್ಪ ಯಾವ್ದದು ಇದು ವೈರಸ್ ಎಲ್ಲ ಬಂದಾವ ವ್ಯಂಗಿಂಗ್ ಅಂತ
ಹೌದ್ ಕಣೋ ಅದು್ ಬೇರೆ ಈಗ ವಾತಾವರಣ ಸರಿಗಲ್ಲ
ಹ್ಮಞ ಕಣೆ ಹೋಗಿದೆೆ ನಾನು ಹೋಗಿದ್ದೆ ದವಾಖಾನೆಗೆ ಎಷ್ಟು ಬಿಿಲ್ಲು ಇದ್ ಮಾಡಿದ್ರು ಗೊತ್ತಾ ನನಗೆ ನಮ್ಮಂತಿಯವ್ರು ಇಂಥ ದವಾಖಾನೆೆಗೆ ಹೋಗಕೆ ಆಗಲ್ಲ ಇಷ್ಟು ರೇಟ್ ತುಮಾರು ಜಾಸ್ತಿ ರೊಕ್ಕ ಬಿಡು ಬಟ್ಟ ನನ್ಗೂ ಈಗ ಒಂದು ದೊಡ್ಡವಳನ್ನೋದ ಆಗ್ಯನಲ್ಲ ಆ ದೊಡ್ಡವ್ನನ್ನ ತಗನಿಲ್ಲಾ ಮನೇಲಿ ರೊಕ್ಕ ಕೇಳಕ್ಕೆ ಸ್ವಲ್ಪ ನನ್ಗೂ ಕಷ್ಟನೇ ಎಂತ ಅನ್ಸುತ್ತ
ಹಾ ಏನು ನಾನು ತಮಾಷೆ ಮಾಡ್ತೀನಿ ಅಂತಂದ ನೀನು ಮಾಡಕ್ ಸ್ಟಾರ್ಟ್ ಮಾಡ್ದ
ಹ್ಮ ಹಂಗೆ ಮಾಡ್ದ ಇರ್ಲಿ ಅಂತ ನನ್ ಪ್ರ ನಿನ್ ನನ್ ಕೆಲ್ತಿ ಜೊತೆ ಮಾತಾಡಿದ್ದೇನೆ ಇನ್ಯಾರ್ ಜೊತೆ ಮಾತಾಡ್ಲಿಕ್ಕಲಿಯಾ ನಾನನ್ ಹೇಳ್ತೀ ಹಾ ನೀನ್ ಅನ್ಂತಲ್ಲ ಆಗ ಈಗ ನೀನು ಏನ್ ಹೆಂಗ್ ಮಾಡ್ತಯ ಹುಡ್ಗಿ ತರ ಆಡ್ತಯಾ ಮಾತಾಡ್ತಿಯ ದಕ್ತ ಅಂತ ಎಲ್ಲ ಹಂಗಾಗಂತೀನ ಅಷ್ಟ ನಿನ್ನ ನಮ್ಗೆ ಹೇಳ್ತಿಿಯಲ್ಲ ಅದಕ್ಕ ಅಂತಿನಿ ಎಲ್ರಿಗೂ ಅನ್ನಕ್ಾಗಗುತ್ತೆ
ಹ ಅದೆಂಗ ಗತ್ತ ಕಳೆಯ
ಹ್ಮ ಎಲ್ರಿಗೂ ಅನ್ನಕ್ಕ ಆಗಲ್ಲ ಏನೋಪ್ಪಾ ನೀವು ದೊಡ್ಡ ಬಿಟ್ಟೋರೆಲ್ಲಾ ಅಪ್ರ ಪೂ ಕೋಸ ಅದಕ್ಕೆ ನೀನ್ಾರು ಒಬ್ರು ಗೆಳ್ತಿ ಸಿಕ್ಕಿದ ಇನ್ನು ಹ ನನ್ನ ಕಾಲ್ ಕರೆ ಮಾಡೋದು ಮಾತಾಡೋದು ಎಲ್ಲಾ ಮಾಡ್ತೀಯಾ
ಏ್ ಯಾವಾಗ್ಲುೂ ಮಾಡ್ತಾ ಇರ್ತೀನಿ ಕಣೋ ಆದ್ರೂ ನೀ ಸ್ವಲ್ಪ ಬಿಸಿಿ ಇರ್ತಯತ ಮ ಅ ಬೇರೆ ಅದಕ್ಕೆ ಮಾಡೋದಿಲ್ಲ ಅಷ್ಟೆ
ನೀನ್ ಏನಿಲ್ಲಾ ಹೇಳ್ತಯ
ಹ್ಮ್
ಬಟ್ ಆದ್ರೂ ಈ ಎಲ್ಲ ಪರೀಕ್ಷೆ ಐತೆ ಎಲ್ಲ ಐತೆ ಕಷ್ಟ ಅದು ಓದ್ಬೇಕು ಕೆಲ್ಸಾ ಮಾಡ್ಬೇಕು ಎಲ್ಲಾ ಮಾಡ್ಬೇಕು ಅಂದ್ರೆ ಬಾರಿ ಕಷ್ಟನೇ ಆಗುತ್ತೆ
ಆದ್ರೂ ನೀವು ಗ್ರೇಟ್ ಬಿಡಿ ಎಲ್ಲ ಮಾಡ್ತೀರಾ ನಿಮ್ಮ ಅಪ್ಪ ನಿಮ್ಮಮ್ಮ ಗ ಸಹಾಯ ಮಾಡ್ತರ ಅವಲ
ಮ ಅಪ್ಪ ಹ್ಮ್ ಖುಷಿ ಆಗ್ಬೇಕು ಅಪ್ಪ ಅಮ್ಮಗೆ ಖುಷಿ ಅನ್ಸ್ಬೇಕು ಇಂತ ಮಕ್ಳು ಪಡಿಯಕೆ ನಾನು ಪುಣ್ಯ ಮಾಡೀಿನಿ ಅಂತ ಅನ್ಸ್
ಹೌದು ಹೌದು ನನ್ ಸತ್ತ ತಗೋರಿ ನಿಮ್ಮಂತ ಮಕ್ಳು ಇರ್ಬೇಕಾದ್ರ ಮನೆಯಲ್ಲಿ
ಹ್ಮ
ಹ್ಮ ಈ ಸ್ಕೂಲಲ್ಲಿ ಸ್ಕೂಲ್ ಲೈಫ ಅಲ್ಲಿ ಇದ್ದಲ್ಲಿ ಅಷ್ಟು ಕೆಲಸ ಮಾಡ್ತ ಅವವಾಗೇ ಹೊಲಕ್ ಹೋಗ್ತಿದ್ದೆ ನೀನು
ಮಾಡ್ಬೇಕ ಗತ್ತೆ ಗೇಳ್ತಿ ಈಗ ಇನ್ನೇನ್ ಮಾಡ್ತಿ ಹೇಳು ಜೀವನ ಅಂದ್ರೆ ಈಗ ಏನೋ ಒಂದು ಕಷ್ಟಪಟ್ಟ ಆದೆ ನಮ್ಗೆ ಸುಖ ಸಿಗೋದು
ಹೌದೌದು
ಸಕ ಕೊಡ್ಬೇಕು ಅಂದ್ರೆ ಆಗಲ್ಲ ಹಂಗಿಲ್ಲ ಇರೋರು ಇರ್ತಾರೆ ಯಾಕಂದ್ರೆ ಅವ್ರಗ ಈಗ ಯಾವ್ ಸ್ವಲ್ಪ ಏನೋ ದುಡ್ಡಿ ಇರ್ತಾರೆ ಸ್ವಲ್ಪ ಇರುತ್ತ ಅವ್ರ ನಡೀತದ ಏನಾದ್ರು ಈಗ ನಮ್ಮಂತ ಬಡವ್ರು ಏನ್ ಮಾಡ್ಬೇಕು ಯಾಂದ್ರೆ ನಾವ್ ಪರಿಶ್ರಮದಿಂದ ಏನೋ ಒಂದು ಮಾಡಿದ್ರೆ ನಮ್ಗೆ ಸುಖ ಅನ್ನೋದು ಸಿಗೋದು ಹಾ ಮತ್ತೆ ನಿಮ್ಮದು ಪರೀಕ್ಷೆ ಇದೆಲ್ಲ ಹೆಂಗ ಐತಿ ಹೇಳಿದ್ರ
ಇದೇ ಕಣು ಮುಂದ ಇನ್ನ ಒಂದ್ ತಿಂಗಳ ಇದೆ ಒಂದು ತಿಂಗಳಿದೆ ನಾನು ಇನ್ನ ತಯಾರಿ ನಡೆಸ್ಬೇಕು ಪರೀಕ್ಷೆಗೆ ಈಗ ನಮ್ಮ ಮನೆ ಗ್ರೂಪ್ ಪ್ರವೇಶ ಇದೆ ಅಲ್ವಾ ಅದಕ್ಕೆ ಅದು ಮುಗಿದ ಮೇಲೆ ತಯಾರಿ ನಡೆಸೋಣ ಹಾಗಧ್ಯೆ
ನೀನ್ಗೆಲತ್ತತಿ ಗ್ರೂಪ್ ಪ್ರವೇಶ ನೋಡ ಅಲ್ಲಿ ಉದ್ಯೋಗಕ್ಕೆ ಹೋಗಿ ಗ್ರೂಪ್ ಪ್ರವೇಶ ಮನೆಗ ಗರು ಪ್ರಯೇಶ ಮಾಡ್ತಿದ್ಯಾ ನಾ ಇನ್ನು ಓದ್ತಾನೆ ಇನ್ನು ಓದ್ತಾ ನೀವನ್ನಲ್ಲ ಗೆಳತಿ ಏನ್ ಮಾಡೋದು ಗೆಳತಿ
ಅಯ್ಯೋ ಇಲ್ಲ ಕಣೋ ಬಾಳ ದಿನದ್ದ ಕನಸಿದು ಒಂದು ಮನೆ ಕಡಿಸ್ಬೇಕು ಅಂತನ್ನೋದು ಈಗ ನೆರವೇರ್ತಾ ಇದೆ
ನೀವಪ್ಪ ಅಮ್ಮಂದ ಬಾಳ ಕನ್ಸಲ್ಲ ಎಸ್ ಒಂದ ಅವ್ರದ ಹೆಸ್ರು ಹಾಕ್ಸ್ ಬಿಡ್ಬೇಕಲ್ಲಾ ಮನೆ ಮೇಲೆ
ಏ ಹಾಕ್ಸಿಲ್ಲ ಕಣು ದೇವ್ರ ಹೆಸರು ಹಾಕ್ಸಿದೀವಿ ನಾನುಗೆ ಹೇಳ್ದ ಕಣೋ ದೇವ್ರೇನು ಬರೋಂಗಿಲ್ಲ ನಿಮ್ಮ ಹೆಸರು ಹಾಕ್ಸೋಣ ಅಪ್ಪ ಅಮ್ಮ
ಹ್ಮ ಇದು ಹೋಗಲಿ ಬಿಡು ಏ ಅವ್ರಗ ಒಂದು ಸಂತೋಷ ಅನ್ನೋದೈಐತೆ ಈಗ ಗುರುಪ್ರವೇಶ ಬಹಳ ಜೋರನ್ನಯ
ಹಾ ಅಯ್ಯೋ ಎಂಗ ನತತ ಅಡ ಬಟ್ಟನೆ ಸಿಕ್ತಾ ಇಲ್ಲ ಕಣ ಮಾಡೋಣ ಅವ್ರಿಗೆ ಫೋನ್ ಮಾಡೋಣ ಕರೆ ಮಾಡೋಣ ಅಂತಂತಂದ ಆದರೆ ಎಲ್ಲ ಬ್ಯುಸ ಇದ್ದಾರೆ
ನೀ ಒಂದೊಂದ್ ಕರೆ ಮಾಡಬೇಕಲ್ಲ ನಾನನ್ ಹೇಳ್ತಿದ್ದನ ನನ್ ಪ ಹೇಳ್
ಹ್ಮ್ ಹ್ಮ್ ಅಲ್ಲ ಕಣು ನಿಮ್ದು ಮನೆ ಅಂದರೆ ನಿಮ್ಮ ದೊಡ್ಡಪ್ಪ ಅವ್ರ್ದು ಹ ಮನ ಗೃರು ಪ್ರವೇಶ ಇತ್ತಲ್ವಾ ಹಾ ನಿಮ್ ಸಂ ಸಂಬಂಧಿ ಗರು ಗೃಹಪ ಪ್ರವೇಶ ಇತ್ತಲ್ವಾ ಅವವಾಗ ಅಡಿಗೆ ಬಟ್ಟ ಬಂದಿದ್ದಲ್ವಾ ಕಣ
ಬಂದಿದ್ದ ಅವನ್ ಬಾಳ ಚಂದ್ ಮಾಡ್ತನಗ ಗೆೇಳ್ತಿ ನೋಡ್ಬೇಕಕ್ ಅಡಿ ಅವ್ರಗ ಹೇಳ್ತೀವಿ ನ ಹಪ್ಪಾಗಂತವಿ ನೀ ಬೇಕನ್ನೊಂದು ಜಲ್ಸಿ ಒಬ್ಬದ ಅವ್ರ ಏನಾದ್ರು ಪ್ರ್ರೇಶ್ ಆಯತಲ್ ನೋಡದವರು ಏನಂತಾರೆ ಮ ಕೇಳ್ ನೋಡಬುಟ್ಕೇಳ್ತೀನಿ
ಹ್ಮ ಹೇಳಕಣು ಅದಾದ್ರೂ ಒಂದ್ ಸಹಾಯ ಮಾಡು
ಹ್ಮ್ ಸಹಾಯ ನೀಏನು ಮಾಡಿಲ್ಲ ಅಂದ್ರೆ ಹನ್ ಯಾರು ಮಾಡ್ತನ್ಗೆಳತಿ ಸಹಾಯನ
ಹ್ಮ್ ನೀ ಸಹಾಯ ಮಾಡ್ತಿ ಅಂತಾನೇ ನಿನಗ್ ಕರೆ ಮಾಡ್ದ ಆದ್ರೂ ನೀನ್ ಪಾಬ್ಬ ಹುಷಾರಿಲ್ಲ ಏನ್ ಮಾಡಸ್ಬೇಕು ಅದೇ ತಿಳ ಗೊತ್ತಿಲ್ಲ ನೋಡುಗಳೆಯ ಏನು ನಡೆಸ್ತಾರೋ ಅಪ್ಪ ಅಮ್ಮ ಗೊತ್ತಿಲ್ಲ ಅಡುಗೆ ಬಟ್ಟ ಸಿಕ್ಕಿದ ಮೇಲೆ ಕೇಳ್ಬೇಕು ಅವ್ರನು ಹ
ಹೌದಾ ನಿಮ್ದ್ ಏನಾದಾರು ಇದೆ ಆಯ್ತಾ ಯೋಜನೆಗಳು ನಿನ್ ಆಲೋಚನೆ ಇದ್ ಮಾಡ್ಸ್ಬೇಕ ಅದ್ ಮಾಡ್ಸ್ಬೇಕಂತ
ನಾನಿಗೆ ಒಬ್ಬಟ್ಟು ಮಾಡಿಸಬೇಕಂತಿದೆ ಲಾಡು ಬೂಂದಿ
ಹ ಲಾಡಲ್ಲಿ ಮೋತಿಚೋರ್ ಲಾಡು ಮಾಡ್ಸರು ಬಾಳ ಚೆನ್ನಾಗಿರುತ್ತೆ ಈಗ ಬಂದವ್ರು ಖುಷಿ ಪಡ್ಬೇಕು ಇವ್ರ ಮನೆ ಗರು ಪ್ರಯೇಶಕ್ ಹೋಗಿದ್ದ ಎಷ್ಟು ಚೆನ್ನಾಗಿದ್ ಮಾಡಿದ್ರು ಈಗ ಸತ್ಯನಾರಾಯಣ್ ಪೂಜೆ ಅದೆಲ್ಲಾ ಮಾಡ್ಸಿ
ಹೌದಾ ಇದು ಗೃಹ ಪ್ರ್ರವೇಶದಲ್ಲಿ ಆ ಆ ಪೂಜೆನ ಮಾಡ್ತಾರಾ
ಬಹಳ ಚೆನ್ನಾಗಿರುತ್ತೆ ಅದು ಒಳ್ಳೇ ಏನೋ ಶೇ ಶ್ರೇಷಠ ಅಂತ ಏನು ಅಂತ ಸೇಸ್ ಅಂತ ಹ ಅದು ತುಂಬಾ ಚೆನ್ನಾಗಿರುತ್ತೆ ಮಣಸೆಲ್ಲ ಶುದ್ಧಿ ಆಗುತ್ತಾ ಏನೋ ಒಂಥರ ಶಾಂತಿ ನೆಮ್ಮದಿ ಏನ್ ಸಿಗುತ್ತ
ಏನು ಅದೇನು ಪೂಜೆ ಮಾಡ್ಸಿದ್ರೆ ಮೂರು ತಿಂಗಳು ಮಾಂಸಾಹಾರಿ ತಿನ್ಬಾರ್ದಂತಲ್ಲ
ಹಓ ತಿನ್ನಂಗಲ್ಲ ಹೇಳ್ತಿ ಪೂಜೆ ಮಾಡ್ಸಿ ಶಾಂತಿ ನಿಮ್ದಿ ಇಂತ ಮಾಂಸಾರಿ ಹೆಚ್ಚ ಹೇಳು ನಿಮ್ಗೆ ಏನಾಗಲ್ಲ ಮೂರ್ ತಿಂಗ್ಳ ತಿನ್ನಕ್ ಹೋಗ್ಬಿಡಾ
ಹಾ ಹಾ
ಹ್ಮ್ ಅಷ್ಟೇ ಅಷ್ಟೇ ಮು ತಿಂಡಿ ತಿನ ಹೋಗ್ಬಿಡ
ಅಂದಕೊಂಡ ಮತ್ತ ನೆಂಟರು ಬಂದ್ರೆ ಅವ್ರ ಏನ್ ಮಾಡ್ಬೇಕು
ಮ ಅವರು ಸಹೀಟ ಇನ್ನಿ ಮಾಡ ಮಾಂಸಹ ತಿಳಿದ್ರೆ ಹಿಂಗಿಂಗಲ್ಲಿ ಲ್ಲ ನಾ ಮಾಡಲ್ಲಿ ಹೇಳಿ ಮುಂದೆ ಹಬ್ಬ ಮಾಡ್ತೀವಿ ಆಗರತ್ತ ಅ ಸಿಹಿ ತಿಂಡಿಗಳು ಮಾಡ ಅವರು ಕುಡಿ ಎಷ್ಟೊಂದು ಇರ್ತಾರೆ ಸಿಹಿ ತಿಂಡಿಗಳು ನಿಮ್ಮಮ್ಮನ ಬಾಳ ಚೆನ್ನಾಗ ಮಾಡ್ತಾರೆ ಸಿಹಿ ತಿಂಡಿ
ಹೌದೌದು ಮಾಡ್ತಾರೆ ಆದ್ರೂ ನಮ್ಮಮ್ಮ ಮಾಡದು ಬೇರೆಗುತ್ತಲ್ಲ ಈಗ ಜ ಆಸತಿ ಜನ ಬರ್ತಾರೆ ಏನಿಲ್ಲ ಅಂದ್ರೆ ನಾಲ್ಕು ನಾಲ್ಕು ನೂರು ಮುನ್ನೂರು
ಓ ಹಂಗೆ ಅದ ಸಿಹಿ ತಿಂಡಿ ಏನ್ ಮಾಡ್ಸಂದ್ರೆ ಏನಿಲ್ಲ ನಾರ್ಮಲ್ ಇದಂತಾರೆ ಏನಂತಂದ್ರೆ ನಮ್ ಕಡೆ ಕೆಸರಿ ಬಾಂತ ಸರಿ ನಿಮ್ ಕಡೆ ಶಿರಾ ಅಂತಾರಾ
ಹೌದ ಕಣ ಶಿರಾ ಅಂತಾರೆ
ಓ ಅ ಮಾಡಸ್ಬಿಡಿ ಅದೊಂದು ಹಾಕಿ ಒಂದು ಜನಿಗ ಹಾಕ ಕೊಟ್ರೆ ಒಂದ್ಂತರು ಪ್ರಸಾದ ತರ ತಿನ್ಂತಾರ ಬಾಳ ಹಾಗೆ ಖುಷಿ ಅನ್ಸುತ್ತಾ ಈ ತಿಂಡಿ ತಿನ್ಸಬೇಕು ಈಗ ಮಾಂಸಾಹಾರಿ ಯಾವಾಗ್ಲೂ ಹಬ್ಬಕ್ಕೆ ಇದ ಮಾಡಿದಾಗ ಮಾಂಸಾರಿ ಮಾಡ್ಬೋದು ಇಂಂತ ಪೂಜೆಗಳಗೆಲ್ಲಾ ಸೀತ ತಿಂಡಿ ತಿಂದ್ರೆ ಏನ ಮನಶಶಾಂತಿ ಅವ್ರರು ಬಾಯ್ಸಿ ಎನ್ಸುದ್ರೆ ಬಾಯಿಂದ ಒಳ್ಳೊಳ್ಳೆ ಮಾತಾಡ್ತಾರ
ಹ್ಮ್ ಹ್ಮ್ ಅಲ್ಲ ಕಣ ಏನು ಶಬ್ದ ಬರ್ತಾ ಇದೆ ಅನ್ಸುತ್ತೆ
ಹೌದಾ ಹೌದಾ ಸ್ದ ಏನ್ ಇಲ್ಲಲ್ಲ ಹಂಗೇನು ಇಲ್ಲಿ ಏನು ಅಂದ್ರೆ ಹೇಳ್ತಿ ಈಗ ಗೆಳೆಯ ತೀರೆಲ್ಲ ಇರ್ತಾರಲ್ಲ ಪಕ್ಕದಲ್ಲಿ
ಗೆಳತಿಯರೆಲ್ಲ ಇರ್ತಾರೆ ನಿಂ ಜೋಡಿ
ಗೆಲ್ತೀರೆಲ್ಲ ಇರ್ತ ಓ ಗೆಲ್ತ ಈಗ ನಾವೀಗ ಹೊರಗಡೆ ಬಂದಿದ್ವಾ ಈಗ ಸ್ವಲ್ಪ ಹಂಗ ಹೊರಗಡೆ ಏನಾದಾರರು ತಿನ್ನೋಣ ಅಂತ ಬಂದೆ ನಮ್ಗೆಲ್ತಿ ಇರ್ದ ಕಾ ಮಾಡಿ ಅವರು ಬಂದರು ನನ್ ಮಾತಾಡ್ತಿದ್ದಲ್ಲ ಅಂತ ಕರಲಿ ಅಧಕ್ ಅವ್ರಂದ್ರು ಮಾತಾಡೋ ಉರುೂಪಕ್ ಮಾಡೋರಂಗ ನಮ್ ಜೊತೆ ಯಾವಾಗ ಬೇಕಾದ್ರು ಮಾತಾಡ್ಬೋದಂದ್ರು ಅವರೆಲ್ಲ ಕುತ್ಕೊಂಡ ಮಾತಾಡ್ತಿರ್ ನಮ್ ಗೆಳೆಯಂದರು ಗೆಳ್ತತಿರ ಅಂತ ಇರದಲ್ಲ ನಮಗೆೇಳ್ತೀ ಒಬ್ಳು ಗೆಲ್ತಿ ಒಂದ್ ಮೂರ್ ಜನ ಖರ್ಚಿ ಆಗೋರ ಬಾಳ ಚೆನ್ನಾಗಿ ನೋಡ್ಕ ನಿನ್ ತರ ಮಾತಾಡ್ತಾರ
ಹೌದಾ ಆದ್ರೂ ನನ್ ಜಾಗನ ಅವ್ರಗ್ ಕೊಡ್ಬೇಡ ಹೇಳ
ನಾನ ನಿ ನಿಮ್ ಜಾಗ ಯಾವತ್ತೂ ಎಲ್ಲಿರ್ಬೇಕ ಅಲ್ಲಿ ಇರುತ್ತೆ ಅದು ಯಾರಿಗೂ ಹಓ ಕೊಡಕ್ ಹೋಗಲ್ಲ ನಿನ್ನ ಇದು ಯಾರು ಇದ್ ಮಾಡಕ್ ಆಗಲ್ಲ
ಆದ್ರೂ ಎಳಕ್ ಬರಲ್ಲ ಕಣು ಮನ್ಸ ಹೆಂಗಗುತ್ತೆ ಹೆಂಗಿರುತ್ತೆ
ಮನ್ಸು ಯಾವಾಗ್ಲೂ ನಮಗೆ ಒಂದೇ ತರ ಇರುತ್ತೆ ಎರಡೆ ಎರಡ್ ತರ ಇರಲ್ಲ ನೀನ್ ಬೇಕಾದು ಓ ನಮ್ ಜಾಗನ ನ್ ಬೇರೋ ಕೊಡ್ಬಹದು ಹೊಸ ಗಿಳಿಯ ಅಂದ್ರಗೆ ಬಟ್ ನಾನ್ ಹಂಗೆಲ್ಲ ಮಾಡಲ್ಲ ಹೊಸ ಹೇಳ್ತೀಗೆಲ್ಲ ಕೊಡಲ್ಲ
ಸರಿ ಕಣು ಅವರು ಅವ್ರ ಜೊತೆನೂಟ ಸಮಯ ಇ ಮಾಡು ಸ್ವಲ್ಪ ಪಾ ನಮಗ್ ಕೆಲ್ಸ ಇದೆನೆ ಮಾಡತ್ತೆ ಹಾ ಓಕೆ ಕಣ